ಹಲೋ
ಹಲೋ ಸತೀಶ್ ಯಾಕಪ್ಪ ಕಾಲ ಹತ್ತದ ಎಷ್ಟ್ ಮಾಡ ಎಷ್ಟತ್ ಮಾಡಕೈತಲ್ಲ
ಒಂದು ಅಪ್ಡೇಟ್ ಮಾಡಕೂತಿನಪ್ಪಾ
ಹೌದಾ
ಫ್ರಂಡ್ ಹಾಕಿದ್ದ ಅದು ಆ್ಯಪ್ ಅಪ್ಡೇಟ್ ಕೇಳಿತ್ತು ಅಂತ ಅಪ್ಡೇಟ್ ಮಾಡ್ಕೊಂತಿದ್ದೆ
ಹೂ ಊಟಾ
ಆಯ್ತು ನೋಡು ನಿಂದು
ನಂದುನು ಆಯ್ತು ನೋಡಪ್ಪ
ಏನಂತ ಪೋಟಾ ವಾರೆ ವಾ ಶಾಟು
ಏನಾಯ್ತಪ್ಪಾ
ಸಲ್ಟ್ ಬಾರಿ ಹೊಡೆಕುಂತನಪ್ಪ ಈಶನ್ ಕೀಶನ
ಇವತ್ತು ಆದ ಪಾರ್ಶಿವ ಬರ್ ನ ಅವ್ ಬಾರಿ ಹೊಡಿತಾರ ಇವತ್ತ ಇ ಹೆ ರ ಎಚ್ ದರು ನೋಡ
ಒಡಂಗರ ಅಂತ ಎರಡು ವಿಕೆಟ್ ಕಟ್ಟೋಗ
ಹೂ ವಡಿ ಕಟ್ಟೋದ್ರ ನೋಡ ಇವ ರಶೀಕ್ ದಾರ್ ನೋಡಿದಿಲ್ಲಾ ಅವನು ಯಾರ ಎಡ್ಡ್ದ ವಿಕೆಟ್ ತೆಗೊಂಡ ಹೆಂಗ ಮಾಡಿದೆ ಹಿಂಗ ಸೈಲೆಂಟ್ ಇರು ಅಂತ
ಹಾ ರಸಿಕ.
ಹ್ಮ . ಅವನಿಗೆ ರಿಪೀಟ್ ಆಗಿ ಕೊಡ್ತಾನ ನೋಡಿ ಇಶಾನ್ ಕಿಶಾನ್ ಈಗ ಹೂ ನಾನಾ ಚಾಗೆಡಪ್ಪ ಪ್ಪ ಮೆಲೋಡಿ ಚಾಕ್ಲೇಟ್
ಯಾರ್ ಕೊಟ್ರ ಚಾಕ್ಲೆೇಟ್ ನಿನಗ
ನಾ ರೊಕ್ಕ ಕೊಡ್ ತೊಗೊಂಡೆ
ನೀನಾ ಗುಡಿಯಕ್ ದೇವ್ರ ಅಲ್ಲ ಬಿಡ್
ಯಾಕಪ್ಪಾ ನಾ ಏನ್ ತಿನ್ನಲ್ಲೇಏನ್ಪಾ ಚಾಕ್ಲೇಟ್ ಎಲ್ಲಾ ತಿಂತಿನಿ ನಾನ್
ತಿಂತಿದ್ದೀವಿ ರೊಕ್ಕ ಕೊಟ್ಟು ತಿನ್ನೋದು ನಾನ್ ನೋಡಿಲ್ಲಪ್ಪ ಅಂದೆ
ಅಬಾಬಾಬಾ ಎಲ್ಲ ತಿಂತೀವ ಪಾ ನಮ್ಮ ಅಷ್ಟ ನೀ ಏನ್ ಖರ್ಚ ಮಾಡ್ತಿವಿ.
ಹ್ಮ್ಮ್.
ದಿನಕ್ಕ ಯಡಮ್ ಆ.
ಅವ ಶರ್ಪುರ್ ಬಂದಾಗ ಒಂದ್ ರೂಪ ಕರ್ಚ ಮಾಡಾಲಲ್ಲ.
ನೀವ್ ರೊಕ್ಕ ಇಲ್ಲದಾರ್ದಾಗ್ ಬರ್ತರಿಪ್ಪ ರೊಕ್ಕದಕದ್ರ. ಬರೋದಿಲ್ ನೀವ ರೊಕ್ಕ ಇದ್ದಾಗ. ಫೋನ ಹಚ್ತೇವ್ ಪಾ ಬರ್ರೀ ಮಾಡಂಬ್ರೈತ್.
ಆಯ್ತ ಆಯ್ತಪ್ಪ ನಿಂದ ಉಣಾಕ್ ನಾವ ಅಲ್ಲಿಗ್ ಬರಬೇಕು ನೂರ್. ರೂಪೀ ಚಾರ್ಜ್ ಒಂದು.
ಪ್ಪ ತಿನ್ಬೇಕಾದ್ರೆ ಬರ್ಬೇಕ ತಿನ್ನಕ್.
ಅದೇ ನೂರು ರೂಪಾಯಿ ಇಲ್ಲೆ ನಾವು ಹೋಗ್ಕೊಂಟ ತಿಂತೇವಿ. ಅ . ಇಲ್ಲಿ ಆರಾಮ ನೂರಾಪಿ ಇ ನೂ ಇಪ್ಪ ರೂಪಾಯ ಬತ್ತ ಆರಮ ಹೊತ್ತಿತುಂಬ ತಿನ್ಬಹುದು.
ತಿನಪ್ಪಾ ತಿನ್ನ ತಿನ ಮೆ.
ಅಲ್ಲಾ ನೀನೇ ಇದ್ದಾಗ ಪೋನ್.
ನಡಿತೆತ್ ಪಾ.
ಮಾಡಪ್ಪ ನೀಂಗ ಹೇಳ್ತೇನ ನೋಡ. ನಿಂಗ ತ ನಾ ಫೋನ್ ಪೆ.
ಫೋನ್ಪೇ ಮಾಡ್ಬೇಕಂತ.
ಹಾ. ಮದ ನಿಮ್ ಕರ್ಸೋತಪರ ಬಸ್ಸಿಗ್ ಆ ರೊಕ್ಕ ಕೊಡು ಬರ್ತೀವ್. ಈಶ ಕಿಶನ್ ಅವರು.
ನೀವು ತಿನ್ಬಿತ್ತ ಅಂದ್ರ ಬರ್ರಿ ಇಲ್ಕ್ ಬಿಡ್ರಿ ಅದಕ್ಕೇನು.
ಎ ಒಂದಡ ಕಂಫರ್ಟೇಬಲ್ ಅನುಸ್ವಾಲ್ಡು.
ಹಲೋ.
ಹಲೋ.
ಸ್ವಲ್ಪ ದೂರ ಬರೊ ಇನ್ನ ಅದು ಕೇಳಲಾಗ್ಯದ ಶಬ್ದ ಕರೆಕ್ಟ್ ಬರೋಬರಿ. ಬ್ಯಾಕ್ ಗ್ರೌಂಡ್ ಸೌಂಡ್ ಬರಕೈತೆ ಹೊರಗ ಬಾ ಬ್ಯಾಕ್ ಗ್ರೌಂಡ್. ಸೌಂಡ್ ಕೇಲಕತ್ತ .
ಈಗ ಕೇತಲ್ಪಾ.
ಕೇಳ್ತಪ್ಪಾ ಆ ತನ್ನಂದ. ತಾ ತಾ ಈಮ್ಮಣ ತಮ್ಮಂದ ಏನಾಯ್ತು ಪ್ರಾಕ್ಟಿಕಲ್.
ನ ಬಿಟ್ಟ್ರಿಲ್ಲ ಟೀಚರ್ ಬಿಟ್ರಏನ್. ಖರೆ ಎಷ್ಟ ಆಯದಂದಪ್ಪ ಸ್ಕೋರ್ ಎಷ್ಟ ಬರ್ದಾನ್ ಚಲೋ.
ಹ್ಮ್.
ಸೀಟ್ ರ್ಯಾಂಕಿಂಗ್ ಬರಬೇಕಲ್ವಾ.
ಪ್ರಾಕ್ಟಿಕಲ್ ಬಂದ್ರೆ ಆಯ್ತಪ್ಪ ಒಂದ್ ಐನೂರ ಒಳಗೆ ಸಾವಿರ ಬಂದ ಆಯ್ತು ವೆಟನರಿ ಸಿಗ್ತ ಕಸ್ತೆ
ಅಲ್ಲೇ ಅಲ್ಲಾ ಮತ್ತೆ ಸೀಟ್ ವಿಡಲ್ಲಂತೆ ಜಷ್ಟ ಮ ಮಾಡ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
ಸಿ ಇ ಟಿ ಮತ್ತೆ ರಿಸಲ್ಟ್ ಹಿಡಿತಾರ ಏನೋಳ.
ಹ ಹಾ ಇಲ್ಲ.
ಮತ್ ನಾವ ರಿಸಲ್ಟ್ ಅಂತಂದ್ರಲ್ಲ ಫಿಫ್ಟಿ ಪರ್ಸೆಂಟ್ ಆದುದು.
ಯಾರಂದ್ರ ಇಲ್ಲ.
ಹ್ಮ ಅದು ಸಿ ಇ ಟಿ ರಿಸಲ್ಟ್ ಬಿಡಕ್ ಅನ್ಕಾ ಫಿಫ್ಟಿ ಪರ್ಸೆಂಟ್ ಸಿ ಇ ಟಿ ಮಾರ್ಕ್ಸ್.
ಹಾ.
ಇದು ಸಿ ಇ ಟಿ ಥಿಯರಿ ರಿಸಲ್ಟ್ ಬೇರೆ ಪ್ರಾಕ್ಟಿಕಲ್ ರಿಸಲ್ಟ್ ಬೇರೆ ಪ್ರಾಕ್ಟಿಕಲ್ ಪ್ರಾಕ್ಟ. ಕಲ್ಕ ತೇಗ್ ತೇರಿಗೆ ಅಲೋ ಲ್ಲ
ಒನ ಸಡಪ್ಪಾ
ಯತ್
ಬರದೆ ಎಲ್ಲ
ಹಲೋ
ಅಲ
ಕದಲ್ಪ
ಬಾಗ ಅನಿಲ್ ಪಸ ಯಾಕ ಪೋಸ ಪ ಕೇಳ ಹಲೋ
ಅದು ಚೀಟ ರೀಸಲ್ಟೇ ಬೇರೆ ತೇರಿ ರೀಸಲ್ಟ ಬೇರೆ ಪ್ರಾಕ್ಟಿಕಲ್ ಬೇರೆ ಬೇರೆ ಆಡ ಹ
ಹೌದಾ ಹಾ
ಟ್ವೆಲ್ತ್ ರಿಸಲ್ಟ್ ತೇರಿ ರಿಸಲ್ಟ್ ಸಿಟಿ ರಿಸಲ್ಟ್ ಮಾಡಿ ಅದು ಕಂಬೈನ್ ಮಾಡ್ತೇವಿ ಸಿಟಿ ಬೇ ರಿಸಲ್ಟ್ ಬಿಡ್ತಾರೆ ಸಿಟಿ ಪ್ರಾಕ್ಟಿಕಲ್ ರಿಸಲ್ಟೇ ಬೇರೆ ಇದು
ಹ
ಈ ಪ್ರಾಕ್ಟಿಕಲ್ ಮ್ಯಾಗಾನ ವೆಟರ್ನರಿ ಕ ಇದು ಅಗ್ರಿಕಲ್ರ್ ಹೇಳ್ತಾರೆ ಏನ್ ಐದನೂರ್ ಸಾವಿರ ಒಳಗ್ ಬಂದಂದ್ರೆ ಅವದ್ದು ಕ್ಯಾಸ್ಟಿಗೆ ಎದ್ದು ಸಿಕ್ಬ ಬಿಡ್ತದ ಎರ ಸಿಕ್ಕು
ಚಾಟಿಕಲಷ್ಟು ಪರಬೇಕಕ್ಕ
ಒಂದ್ ಐನೂರ್ ಸಾರ್ ಬರ್ಬೇಕು ಹದ್ನದುನೂರೊಳಗ್ ಬಂದರುೂ ಇಡ್ತನ್ ನೋಡು ಅವ್ರ ಕಷ್ಟಿಗೆ ಹ ಯಾವ ಯ ಕಡೆ ಜವ ಳಖಾ
ಅಲ್ಲೇ ಶಾಪಡ್ಬೇಕಕ್ ಯಾವ್ದ ಆದ ನೋಡಪ್ಪ ಯಾವ್ದಂದ ಗೌರ್ಮೆಂಟ್ ಏನ ಆ ಮೂರ ಜನ
ಹಾ ಹಾ ಬೇವಿನಳಿ
ಹಾ ಬವನಲ್ಲಿ ಬವನಲ್ಲಿ ಗಡೆ ಎಷ್ಟ ಸಿಕ್ಸ್ಟಿ ಫೈವ್ ಎಷ್ಟ್ ಆಗ್ಯದಪ್ಪಾ ಆಪ್ಷನ್ ಅಲ್ಲ ನಿವ ಎಷ್ಟ ಆಗಿರ್ಬೇಕಂತ ಬ್ರ ನಾನು ಕೇಳಿಲ್ಲ
ಅಂದ್ರ ಕಡಿಮೆ ಆದಲ್ಲ ಮ ನೈಂಟಿ ಬಂದ್ರೆ ನಿಡ್ತ್ ನವು ನೈಂಟಿ ನೈಂಟ
ಹ ನೆಂಟ ಮತ್ತೆ ಹೆಚ್ಚಗ ಇವದು
ಹ್ಮ್ ಶೇಗ ಡೌಟ್ಪ್ಪ ಅಂದ್ರೆ.
ಅದೇ ಒಲಿ ಹಕೋತ ಅಲ್ಲ.
ಪ್ರಾಕ್ಟಿಕಲ್ನ್ ಚೆನ್ನಾಗಿ ಬರದ್ರ ಏನೋ ಒಂದು ಭರವಸೆ. ಸುಮಿ ಇಂಜಿನಿಯರಿಂಗ್ ಮಾಡ್ಸಬಿಡಂತ ಅಪ್ಪರ ಮನ್ಯಾಗ
ಹಾ
ಹ ಸತೀಶ ಎ ಐ ಇಂಜಿನಿಯರಿಂಗ್ ಮಾಡ್ಸಂತ ಹೇಳ ಅವ್ರಿಗೆ
ಅಮೌಂಟ್ ಬೇಕಲ್ವಾ ಅಮೌಂಟ್ ಇಲ್ಲ ಅಂದೆ ಅಮ್ಮನ್ ಕ ಇಲ್ಲ ಇಲ್ಲ ಅವಕ
ನಮ್ ದೋಸ್ತ್ ಶಿವ ಅಂತ ನ ಲೋನ್ ಭಾರಿ ಮಾಡಿ ಕೊಡ್ತಾನ ಕೈಯಾಗ ಮಾಡ್ಸ
ಮತ್ತೆ ನಪಾಯ ಐವತ್ತು ಕ್ರಿಕಟ ಆಡಿದಿದ್ದಾರೆ ಮತ್ತೆ.
ಹಾ
ಕ್ರಿಕೆಟ್ ಆಡಿದಿರೈತ್ ಇವತ್ತಂದೆ. ಹಲೋ.
ಅಲೋ ಹಲೋ ಕ್ರಿಕೆಟ್ ಆಡಿದೀರ ಮತ್ತೇ ಇವತ್ ನೀವ್. ಏ ಕ್ರಿಕೆಟ್ ಆಡಗಿರ್ಲ್ ಮತ್ತೆ ನೀವು.
ಆಡಿದೀವಿ ಆಡಿದೀವಿ ಕೇಳತ ಕೇಳತ.
ಹಾ ಹಮ್ಮ. ಮತ್ತನ್ ಚಾ ಕುಡ್ದ ಬಂದ್ರಿ. ಹ ನಿಂಗಗೆ ಆ ಅಪ್ಪನಿ ಟೋಪಿ ನೀ ಏನ ಹಾಕಿ ಆಕ್ಷೆಪರ ಟೋಪಿ.
ನ ನಾಕಟ್ಟ
ಏನ್ ಕೊಡ್ತೇನಪ್ಪಾ ನಾವ್ ಯದ್ಗಿರಿ ಬಂದಾಗ ಒಂದ್ ರೂಪಾಯಿ. ಖರ್ಚ ಮಾಡಲ್ಲ ನಾವ್ ಯದ್ಗಿರ ಬಂದಾಗ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ನೀವು
ಇದು ಯಾವ್
ಅವತ್ತ ಬಾ ಲೋನಿನನ್ ಸಲ ಬಂದಿವವಿ ನಮ್ಮಲ್ಲಿ ಅಗ್ರಸ್ ತಿಂದು ಮತ್ತೆ ನಮ್ ರೊಕ್ಕದಾಗ ಅಗ್ರಸ್ ತಿಂದ ಹೋದ. ಹೇಳಿ
ಕೆಲ್ಸ ಬಂದ ಅದು ನಿಮ್ ನಮ್ ಕೆಲ್ಸ ಇಲ್ಯ.
ಹೌದಪ್ಪಾ ಮನೆ ಶಾಪರ್ಗ್ ಬಂದಲ್ಲ ನನ್ ಕೆಲ್ಸಕ್ ಬಂದೆ ನಿನ್ ಕೆಲ್ಸ ಬಂದೆ.
ನಮ್ಗೆ ಅವ ತಿನ್ಸಿದನ್ಯಾ ಬರ ಅನ್ನಸರ್ ಉಣಿಸಿದಿ.
ಹ ಅ ಅಲ್ಲ ನನ್ ಕೆಲ್ಸಕ್ ಬಂದೆ ನಿನ್ ಕೆಲ್ಸಕ್ ಬಂದೆ.
ಮಾಡ ಉಳಿಸಿದ ಅನ್ನ
ಹ ಮತ್ತೆ ನೀ ಹೆಂಗ್ ಮಾತಾಡ್ತಾರ ಅಲ್ಲ ನಾವ್ ಬಂದಾಗ ನಾವೇ ತಿನ್ಸ್ಬೇಕು ನೀ ಬಂದಾಗ ನಾವೇ ತಿನ್ಸ್ಬೇಕ ಹೇನು.
ನಾವು ಓತೀವ ಅಂತ ಅಂದ್ವಲ್ಲಾ ನೀನ್ವು ಬಾಬ ಅಂತ ಅಂದಿ.
ಹಾ ನಾನು ಕೆಳಕತ್ತಿಲ್ಲ ನೀನು. ಈಗ ಯಾದ್ಗಿ ನಾ ಶಾಪರ ಬಂದಾಗ ನೀ ಏನ್ ಬಾಳ ಖರ್ಚ ಮಾಡಿದೇನಪ್ಪ ಅಂತ ಕೇಳಳ್ರ ನಾ ಅದು ಕೇಳ್ದೇನೆ ನಂಗಗೆ ನಾನನ್.
ಹೆಂಗನ ಆಗ್ಲಲ್ ತಿನ್ಸವಲ್ರೀ ಅಷ್ಟನ್ ಬೇಕ ನಾ ತಿನ್ಸಲಿಕ್ಕೆ ಹೋಯ್ತ ನೀ ಯಾಕನ. ತಿನ್ಸ್ಬೇಕ ತಿನ್ಸ್್ಬೇಕಂತ ಹ.
ಹಂಗೆ
ಅವ್ರ ರಕ್ತ ತಿಂತ ಇವ್ರ ರಕ್ತದ ತಿಂತ ಅಂತ ಸ್ಲ್ಪ ಅಜೆ
ನೀ ತಿಿನಿಸಿದ ಮ್ಯಾಗ ನನಗೆ ತಿನ್ನಿಸ್ಬೇಕುಪ್ಪ ನೀನು ನೀನೇ ತಿಲ್ಸಲ್ಲ ಫಸ್ಟ್ ಆಫ್ ಆಲ್ ನನ್ನೇ ತಿಿಸ್
ಯಾರನಾ ಈಗನಾ . ಈಗ ನಾನೇನ್ ನನ್ನ ಅವ್ರತ ಅಲ್ಲ ಅವ್ರ ಆಗ್ತಾಗ ಇವ್ರ ಆಗ್ತಾನ.
ಹೌ
ಆ
ಇಲ್ಲಿಗತ್ತೆ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಸಾವಿರ.
ಅಲ್ಲಪ್ಪಾ ನೀ ಯಾರ ಅಂದ್ರೆ ಈಗಾ ಅವ್ರ ತಿಂದ ಬರ್ತಿ ಇವ್ರತ್ರ ತಿಂದು ಬರ್ತಾನ ಕುಖಂಚಿದಲ್ಲ
ಏಂದ್ರ ಒಂದ್ ರೂಪಾಯಿ ಖರ್ಚು ಮಾಡಲಪ್ಪ. ಅದಕ್ಕೆ ಅವನೇ ಕೊಡ್ಸ. ಅವನೆ ಯಾಕೋ ತಾನೇ ನೀನ್ ನಾ ಯಾೆ ಕೆೇಳ್ಬಿರಪ್ಪ ನಿಮ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ನಾ ಯಾಕೆ ಕಟ ಬರ್ಲಾಗತ್ತೆ ಹ್ಮ್ ನಿಮ್ ನಿಮ ಜನೇನದನೆ ಯಾರಿಿಗೆ ಗೊತ್ತು ಹ
ಹಾ
ನಿಮಿಬ್ರ ಜನನಾದಲ್ಪ ಯಾರಿಿಗೆಗ್ ಗೊತ್ತಾ
ನಮ್ದು ಏನಲ್ಲಪ್ಪಾ
ಹ ಅ ತುಮಕೂರ ನೋಡಿದ್ರ ಮೊನ್ನೆ ಮಳೆ ಬಂದು ಹೆಂಗ ಇ ಕಡೆ ಹ ದ
ಹ್ಮ್ ಹ್ಮ್
ಹ ಚಲಾಲಿಂದ
ಹೌ
ಸರಿತಪ್ಪ ಇಲ್ಲ ನಾನ ಹ ಸರಿ ಸರಿ